ಹಲೋ.
ಹೌದಾ
ಹಲೋ
ಹೇಳಿ. ಹೇಳಿ.
ಏನ್ ಹೇಳಿದಿರಿೀ, ಯಾರೂಣ್ ಆರಾಮಲ್ಲಾ.
ಹಾ ನೀ ಹೆಂಗದ ಯಪ್ಪಾ.
ನೆಟ್ವರ್ಕ್ ಎಲ್, ನೋಡ್ರಿ ಆರಾಮಪ್ಪಾ ನೆಟ್ವರ್ಕ್, ಇಲ್ ನೋಡಿ ನೆಟ್ವರ್ಕ್, ಬಂದ ನೆಟ್ ಜಾಗರಣ ಮಾಡ್ತಾರೆ.
ಹೌದಾ, ಇರಾಮ ನಿಮ್ಸಿರು.
ಊಟ ಐತೆ ಎಲ್ಲಾರ, ಆ ನೆಟ್ಜ ಆಗತ್ತಪ್ಪ.
ಹ.
ಹಾ ಆಯ್ತ್ ಮಗ ಆಗ, ಜಸ್ಿ ಮಾಡ್ದ, ಏನ್ ಮಾಡ್ದವ ಊಟ. ಏನ ಇಲ್ ನೋಡಪ್ಪಾ, ಶಿವಶಂಕರ್ ಸರ್ುಡ ಕೊಡ್ ಕೊಟ್ರ.
ಹ್ಮ ಬರದ ಏನ್ ಇಲ್ಲಿಿನ.
ಹಾ. ನಿನ್ನು ಇವತ್ತು ಶಿವಶಂಕರ್ ಸರ್ ರೆಕಾರ್ಡ್ ಕೊಟ್ರ, ಮಾನು ರಾತ್ರಿ, ಬೆಳಗನ ಕುಂತ ಬರ್ತದ.
ಲಿಂಗೋರಿ, ಎಲ್ಲದ್ರೆ ಹೊರಗ.
ಹಾ ರಾತ್ರಿ ಬೆಳಗನ ಕುಂದು ಬರ್ದೇ, ಆ ಹಲೋ.
ಇದು ನೆಟ್ವರ್ಕ್ ಹಾ ಹ ಎವ್ವ ನಿನ್ನೆ ಮನ್ನೆ.
ಹ್ಮ ಹ್ಮ. ನೆಟ್ವರ್ಕ್ ಇಲ್ಲ ಲೋ ಒಂತಲ್ಲಿ ನಿಂತ ಮಾತಾಡೋ ನೆಟ್ವರ್ಕ್ ಇಲ್ಲ.
ನಮ್ಮ ಯಾವಾಗ ಬರ್ತಿ ಅಂದೆ.
ಹಾ ನಿನ್ನ ರಾತ್ರಿ ಬೆಳಗನಕುಂತ ಬರ್ದಿದೆ ನೋಡಪ್ಪಾ.
ಹ ಮತ್ತ.
ರಾತ್ರಿ ಎಲ್ಲಾ ಬೆಳಗನಾ ಕುಂತ ಬರ್ತೇವು ಇವತ್ತ ನಿಂದ ಏನೂ ಸರಿ ಕೊಟ್ಟಿ ಐದ ಐದ ಮಾರ್ಕ್ಸ್ ಸಾಕ್ಯರ್. ಖುಷಿ ಆಗಿದೆವು.
ಹಾ. ನನ್ನ ಇನ್ನ ಕೊಟ್ಟಿಲ್ಲ ಅಲ್ಲೋ ನಾ ಇನ್ನ ಬರ್ದಿಲ್ಲ ಅಲ್ಲೋ. ನಾ ಬರ್ದಿಲ್ಲ ಅಲ್ಲ ಹೆಂಗ್ ಮಾಡೋದು.
ಇನ್ನ ಬರದಿಲ್ಲ ಏನ್ ನಡಿ ಎಲರ ಪ್ರವಾಸಕ್ಕೆ ಹೋಗನ.
ಎಕಡೆ ಹೋಗೋದು ಈಗ.
ನಡಿಯೋ ಎಕ್ಸಾಮ್ ಗೆ ಈಗ ಸ್ಟೇಪನ ಬ್ಯಾಗ್ ಹಾಕತಾ ಅಂತ ಹೇಳ್ಯಾರ ನಾಲ್ಕ ಸಾವಿರ ರೂಪಾಯಿ.
ಹೋಗನ್ರೀ ಎಕಡೆ ಹೋಗನ್ ರೀ.
ಇನ್ ಏನ್ ಎಲ್ಲಿ ಅಂತಿರಿಕಾ ಆಲ್ ಕರ್ನಾಟಕ ಹೋಗೋರ ಏನು ಆಲ್ ಕರ್ನಾಟಕ ಕಾಲೇಜಿಂದ ಕರ್ಕೊಂಡು ಹೋಗ್ತಾರ.
ಹ ಅವರ ಒಯದೇ ಒಯ್ತಾರ.
ಹಾ ಎಲ್ಲರ ಶಾರ್ಟ ಇದೆ ಅಂದ್ರೆ ಎಲ್ರ ಶಾರ್ಟ ಮಂತ್ರಾಲಯ ಯಾವ್ರ ಸಾಯಿ ಬಾಬಾನ ಗುಡಿ ಅವ್ರ ಚೆಂದ ದೊಡ್ಡು. ಸರಿ ಗ್ರೈಂಡರ ಐದೇ ಇರಬೇಕು.
ಸುಮ ಮಂತ್ರಾಲಯ ಹೋಗಿಲ್ಲ ಒಟ್ಟ.
ಮಂತ್ರಾಲಯಕ್ ಹೋಗಿಲ್ಲ ಏನ್.
ಹ್ಮ ಹ್ಮ.
ಹೋಗ ಬರೋಣ ಏನ್ ಮಂತ್ರಾಲಯ.
ಮಂತ್ರಾಲಯ ಹೋಗೋಣ ಏನ್ ಏನ್ ತಿರುಪತಿ ಬ್ಯಾಳ ದೂರ ಹೋಗ
ತಿರುಪತಿ ದೂರಾಯಯ್ತದಂತೆ.
ಸುಮ್ನ ಆಂಜನೇಯದ್ರಿಗೆ ಹೋಗಿಲ್ಲ ನಾ ಇನ್ನ.
ಹೋಗಿಲ್ಲ ಏನ್.
ಹ್ಮ್ ಹೂ.
ಹ್ಮ್ ಹ್ಮ್.
ಆಂಜನಾದ್ರಿ ಹೋಗಿಲ್ಲ ಅದ್ ಬಿಟ್ಟು ಎಲ್ಲೆಲ್ಲಿ ಕಾರವಾರ ಬೀಚ್ ತನಾ ಹೋಗಿನ್ ಕರೆ.
ಕಾರವಾರ ಬೀಚ್ ಎಲ್ಲಾ ಕಡೆ ತಿರಗ್ಯಾಡಿದಿ ಏನ್ ನೀ.
ಕಾರವಾರ ಬೀಚ್ ತನ ಹೋಗೀನಿ ಪಿಯುಸಿ ಇದಾಗ ವೈದಾರ್ ನಮನ.
ಹಾ ಹಾ ಟು ಟೂರ್ ವೈದಿರಿ ಏನ್ ಇಲ್ಲಾ ತಿಳಿಸೋದೇನರ. ತೆಕ್ಕೊಂಡ್ರೆ.
ಏ ಇಲ್ಲ ಗೋರ್ಮೆಂಟ್ ಒತ್ತಿಂದ.
ಗೌರ್ಮೆಂಟ್ ಒತ್ತಿಯಿಂದ ನಾ ಇವತ್ ಇಟ್ಟಿದ್ಯಲ್ಲ ನಾಕ್ ಯುವನ ಸ್ಟೇಟಸ್ ಒಬ್ಬರು ಟೀಚರು ನೀವ ನೊಂದ ನಾಲ್ಕು ಹುಡಗುರು. ಅವಾಗ ಹೆಂಗ ಇದ್ದಿ ಈಗು ಹೆಂಗೆ ಇದ್ದ್ಯಲ್ಲಾರಣ.
ಹಾ ನಮ್ಮ ಇಂಗ್ಲೀಷ ಮೇಡಮ್ ನೋಡೋರು.
ಹಾ ಚಂದಾರಾ ಇಂಗ್ಲೀಷ್ ಮೇಡಂ.
ಇಂಗ್ಲಿಷ್ ಅಣ್ಣಾ ಚೆಂದ ಅದರಾ ಬಾಳ್ ಬಾಳ್ ಕಾಳಜಿ ಮಾಡ್ತಿರು ನಮಗ.
ಆ ಬರಿಯಾರ ಮೇಡಂ ನೋಡತಾರ ಬಾಳ ಚಂದ ನೋಡ.
ನಮ್ಮಗ ಬಾಳ್ ಕಾಳಜಿ ಮಾಡ್ತಿರೋರು.
ಹಾ ಅದರಾಗೆ ಪೂರ್ತಿ ಸ್ಟೈಲ್ ನಿಲ್ಸ್ಕೊಂಡ್ರಿ ಫೋಟೋ.
ಹಾ ಏ ಇನ್ನ ಬಾಳ ಅದ್ ನನ್ನ ಹೆಲ್ಲರಸ್ ಒಳಗ್ ಅದಾವ ನೋಡ ಅವ್ರು ನನ್ನುವ.
ಗಚ್ ಅಂತ ಇಟ್ಟಿದಿದೆ ಪೂರ್ತಿ.
ಹ್ಮ್ ಸಿಂಗಲ್ ಸಿಂಗಲ್ ಇದು ಅದ ಮೇಡಮ್ದು ನಂದುು.
ತಿರುಪತಿದನ್ ಹೋಗಿದಲ್ಲ ಬಂದ್ಬಿಟ್ರ.
ಏ ಇಲ್ಲೂ ಇನ್ನುೂ ಎಲ್ಲಿ ಹಂಗ ದೇವ್ರಿಗೆ ಎಲ್ಲಿ ಹೋಗಿಲ್ಲ.
ಹಾ.
ಹವು್ ಬಿಟ್ಟು ಈ ಕಡೆ ಹಂಪಿ ಗಿಂಪಿ ಯಾವ ಹಿಡಿದು ಹೋಗಿದ್ದಿವವ ಒಪ್ಪ ಕಾರವಾರ ಬೀಸ್ತನ ಹೋಗಿದ್ದೇವು.
ಕಾರಾರ್ವಾರ ಬೀಸ್ತಾನ ಹೋಗಿರಾನ ತಿರುಪತಿಗ ಎಟ ತರಿ ಹೋಗಬ್ರ ಮೇನ ತಿರುಪತಿ ಹೋಲಾಕ್ ಖರ್ಚು ಎಟಾಗಗ್ತದ.
ಖರ್ಚ ನೋಡ್ಬೇಕು ನಮ ದೋಸ್ತೋಗ ಹೋಗಿ ಬಂದಾನ.
ಹಾ.
ಅವ್ನಿಗೆಗ್ ಕೇಳ್ಬೇಕ ಆತದೆ ಎಷ್ಟು ಒಂದ್ ಐದಾರು ಸಾವಿರ.
ಐದಾರು ತಗಕ ಮುಗಿತದಂತೆ.
ಆರಾಮ ಒಂದ್ರಡು ಮೂರ್ ನಾಲ್ಕ್ ಪ್ಲೇಸ್ ಅ ಒಂದ್ನ ಸನಿ ಇದ್ದ ಅಂದ್ರೆ ಪ್ಲೇಸ್ ಬುಕ್ಳ ಆತವ.
ಹಾ ಸನ ಸಿ ಇದ್ದ ಅ್ರ ಪ್ೇಸ್ಳ ಆ್ತ.
ಹ್ಮ್ ಹೋಗುದ ದಿನ ಒಂದ್ ರಾತ್ರಿ ಟ್ರೇನ್ದಾಗ ಆತದ ಮುಕ್ಕಮ್ಮ.
ಹಾ.
ಹಾ ಹಳ್ಳಿ ಬರುದೊಂದು ರಾತ್ರಿ ಟ್ರೇನ್ದಾಗಿ.
ಮತ್ತೆ ಬರದ ಟ್ರೇನ್ಾಗೆ.
ಹ್ಮ ಇನ್ನ ಎರಡ್ ದಿನ ಏನದ ಎಲ್ರಿ ರೂಮ್ ಹಿಡ್ರ ಆ್ತು.
ಹಾ ರೂಮ್ ಖರ್ಚ ರೊಕ್ಕ ತಗೋತರ್ಬೇಕು ಹೆಚ್ಚ ಅವರು.
ಹಾ ಅಷ್ಟೇ. ಖರ್ಚಿ ಖರ್ಚು ಅಲ್ಲಕ್ಕ ಏನ್ ಅಂತದ ಏನ್ ಮಾಡಲ್ಲ ಅದುದು ಏನ್ ತಿಂದ್ರ ಉನ್್ರ.
ಹಾ.
ಏನ್ರ ತಗೊಂಡ್ರ.
ಏನ್ರ ತಕೊಳ್ಬೇಕಲ್ಲ ಮತ್ತ ಏನ್ರ. ತಕಮ ಹುಡುಗರ್ ಅಂದ್ರೆ ಹೋಗಿ್ಮ್ಯಾಗಕ್ ತಕೊಂಡೆ ತಕೋತಿ ಒಬ್ಬ. ಹಾ ರ್ಚೆ ನ ರತ ಅು.
ಹ್ಮ ಮತ್ತೆ.
ಫ್ಯಾಮಿಲಿ ಎಷ್ಟು ಜನ.
ನಮ್ಮ ಫ್ಯಾಮ್ಲಿ.
ಹಾ.
ನಮದ ಅಂದ್ರೆ ಒಂದು ಎರಡು. ಆರು ಜನ ಅದು ಅಜ್ಜ ಅಜ್ಜಿ ನಾ ಹುಡುಗ ಆರು ಜನ.
ಅಜ್ಿಜ್ಜಿರಾನ್ಣ.
ಯ ಅದ ರೋ ಇಿನ.
ನಮ್ಮಲೆ ಎಲ್ಲ ನಾವ್ ಹುಡ್ತೀವಿ ನಾವೆಲ್ಲ ನಾ್ ಹಊಟಕ್ಕಿಂತ ಬೈಲ್ನ್ಯಾರ ಅಜ್ಜ್ಜಿ ಎಲ್ಲ. ಹಾ ನ ನ ಪಪ ವರ. ನಮ್ ಬಬರು ನಮ್ ಅಜ್ಜ ಅಜ್ಜಾರ ಅಯ್ಯಗ್ಯಾರ.
ಎಷ್ಟು ಜನ ನೀವು.
ಮೂರು ಜನ ಒಮ್ಮ್ ಪಪ್ಪ ಮಮ್ಮಿ ಪಪ್ಪ ಪಪ್ಪಾಯ ತೀರ್ಕೊಂಡ್ ಮೂರ್ವರ್ ಸಾಲತ್ತುು.
ಹಾ.
ನಮ್ಮ ಮೇರು ಅಣ್ಣ ನಾನ ನಮ್ಮ ತಮ್ಮ. ನಾಕ್ ಚ ಜನ ಇರ್ತೇ ನೋ ಮನೆ.
ಈಗ ನಾಲ್ಕು ಜನನು.
ಹ ನಾಲ್ಕು ಜನದಾಗ ಹಣ್ಣು ಬೀದರ್ಕ್ಕೆ ಡ್ಯೂಟಿ ಹೋಗಿ ಮನೆ ಬರ್ತಾನ.
ಏನ್ ಮಾಡ್ತಾರ ಕೆಲ್ಸ.
ಅಲ್ಲೇ ಮೆಡಿಕಲ್ ಕ್ಯಾಂಪ್ನಿಂದ ಕೆಲಸ ಮಾಡ್ತಾನ ಮೊ ಅಲ್ಲಿ ಬಿದರ್ ಹಾಸ್ಟೆಲ್ ಇರ್ತಾನ ಐ ಟಿ ಓದುತಾನ ನಾವ ಅಲ್ಲಿ ಡಿಪ್ಲೊಮಾ ಮಟರ್ನರಿ ಮಾಡಿದ ಇಲ್ಲ ಬಿ ಸಿ ಮಾಸ್ಟಲ್ ಇರ್ತ ಕನ್ಯ ನೀ ಎರ್ತ
ಹ್ಮ ನಂದ್ ಇಲ್ಲಿ ಶಾಪುರ ಆಗದಿನಪ್ಪಾ ನಾನು
ಅದೇ ಯಾವ್ ಕೋರ್ಸ್ ಮಾಡಿ ಯಾರುಣ್ಣಿ
ನಾನು ಈಗ ಡಿಗ್ರಿ ಮಾಡೀನಿ
ಹಾ
ಡಿಗ್ರಿ ಕಲಿಯತಿ ನಾನು
ಡಿಗ್ರಿ ಕಲಿತಿದ್ದೇನೆ ಯಾವ್ ಕಾಲೇಜು
ಇಲ್ಲಿ ಸಾಯಿ ಕಾಲೇಜ್ ಹೊತ್ ಬರ್ತೈತಿ
ಹಾ ಚನಗಿದರೆನ ಕ್ಲಾಸ್
ಏ ಇಲ್ಲ ಚಲೋ ಹೊತರ ಹಂಗೇನಿಲ್ಲ
ಹಾ
ಮತ್ತೇನ್ ಕೆಮಿಸ್ಟ್ರಿ ಒಂದೇ ಒಂದ್ ಸ್ವಲ್ಪ ಹಂಗ ಹಿಂಗ ಐತ್ ನಮ್ಮಲ್ಲಿ ಉಳ್ದು ಎಲ್ಲ ಮಾತ್ರ ಬಾರಿ ಹೇಳ್ತಾರ ಹಂಗೇನ್ ಪ್ರಾಬ್ಲ್ ಮ್ ಇಲ್ಲ
ಹಾ
ಕೆಮಿಸ್ಟ್ರಿ ಒಂದೆ ಹಂಗ ಹೇಗೆ ಇಲ್ಲ ಅದು ಹಂಗ ಹಿಂಗ ಸ್ವಲ್ಪ ಹಿಂದ ಮುಂದ ತುಳಿತೈತಿ
ಬಾಕಿ ಅದೆಲ್ಲ ಚನ್ನ ಹೇಳ್ತಾರ ಅಂದ್ರ
ಹಾ ಅವಳ್ದ ಎಲ್ಲ ಚಲೋ ಹೇಳ್ತಾರ
ಹಾ ಅಂದ್ರೆ ಒಟ್ನಲ್ಲಿ ಕ್ಲಾಸ್ ಚಂದ ಅಡತ ಒಂದ ದಿನ ಇರ್ತಾಯ್ತು
ಹ್ಮ ಒಟ್ ಕ್ಲಾಸ್ ಚಲೋ ನಡಿತಾ ಹಂಗೇನಿಲ್ಲ ಎಕ್ಸಾಮು ಮತ್ ಅದಕ ಡಬಲ್ ಅಲ್ಲ ಎಕ್ಸಾಮ್ ಅಂತ್ರ್ ಪೂರಾ ಸ್ಟಿಕ್
ಟ್ರೀಟ್ಮೆಂಟ್ ಇದೇನೆ ಎಕ್ಸಾಮ್
ಎ ಫುಲ್
ಎಲಪ್ಪ ಹಂಗ ಆಗ್ಬೋಡ್ದ
ಬಂದೈತೆ ಬು ನಾವು
ಹಾ ನೀವು ನಡೀತದ ನೋಡ್ರಿ ಹಂಗೇನಿಲ್ಲಾ
ಹಂಗೇನಿಲ್ಲ ಇಲ್ಲಕ್ಕಏನು ಪಾಸ ಕಟ್ಟಿಟ್ಟು ಓದಿರ್ತಿವು ಪಾಸ್ ಆಗೋದೇನಾ ಇದು ಏ ಚಲೋ ಹೇತಾರ ಒಬ್ರು ಮೇಡಮ್ ಅವರು ಬರ್ತಾರ ಅವರು ಶನಿವಾರಾನ ಐತಿವ್ರಗು ಹ್ಮ್ ಶನಿವಾರ ಶನಿವಾರ ದಿನ ಬರ್ತಾರ ಮೇಡಮ್ ಅವ್ರು
ಹಾ
ಮೇಡಮ್ ಅವರು ತಿಕಿ ಹತಾರ ಕ್ಲಾಸ್ ಅದು
ಹಾ ಹಾ
ಅವರು ಚಲೋ ಅದಾರ ಮೇಡಮ್ ಚೆಂದ್ ಅದಾರ
ಎರಡಮರು ಚಲೋರ ಅಂದರ
ಹ್ಮ್ ಒಬ್ ಸರ್ ಇದರಪ್ಪ ಪ್ರಿನ್ಸಿಪಾಲ್ ಡುಮ್ ಅದಾನ ಹ ನೋಡೋಣಸ್ತಾ ಹುಡ್ಡು ಎಲ್ಲ
ಕ್ಲಾಸ್ ಅದ ಯಾವತಾನ ಇಲ್ಲ ಚಂದ
ಏ ಹೇಳ್ತಾನ ಚಲೋ ಆತಾನ ಕಾಜಿ ಮಾಡತನ್ ಹುಡುಗ್ರರಿ
ನನ್ ಚುಸ್ಾರ ನ ಅನ್ಚುಸ್ಾರ ಬಾರಿ ಚಂದ ತೇರ್ತಾರ ಕ್ಲಸ್ ಅದ ಭಾರಿ ಆತಾರ ಯಾರ್ ಅಂಜಿಸ್ತ ನೋಡ ಅವ್ರ ಪರಕ್ ಮಾಡ್ ನೋಡಿ ಅವ್ರ ಕ್ಲಾಸ್ಗಳು ಹೆಂಗಿರ್ತವ
ಹೌದೌದು ಮತ್ತೇನು ಕಾಜಿ ಮಾಡ್ತಾನ ನಾನು ಗಟ್ಟಿ ಕಟ್ಟಿ ಮನಿ ಹೆಂಗ ಹಿಂಗ ಹತ್ತರ್ತನ್ ಸ್ೊಪ ಅವಾಗವಾಗ
ಹಾ
ಮತ್ತೆ ನೀವತ್ತ ಒಂದು ಹಳಾವವೆ ಮಾಡಿದೆ ಅವ್ನ ನೀ ಬರ್ಲಾರ್ದು
ಎಲ್ಲಿ ಹೋದ್ರೆನ್ ಫೇಮಸ್ ಇದ ತಗೋ ನೀಿ ಕಟ್ಟಿ ಮನ
ಫೇಮಸ್ ಅಲ್ಲಕ್ಕ ಏನಿಲ್ಲ ಎಲ್ಲಿ
ಹಾಗ ದಾರಿ ಮನಿ
ಆಕಾಶ್ ದಾರಿ ಮನೆಿ ಏನು
ಹಾ ಹಾ ಅವನೇ ಅವ್ ಆರ್ಯ ಮನೆಿ ನೋಡಮ ಅವ ನಮ್ಮ ಕ್ಲಾಸ್ ಮೇಟ್
ಹ್ಮ್ ಹ್ಮ್ ಹ್ಮ್ ಬಾರಿ ಬಿಡ ಹ ದಾರಿ ಮನಿದ ಅದಾರ ಅಂದ್ರ ಬ್ಯಾಂಕಿೇಳ ಏನು
ಹಾ ಅದಂದ ನಾ ಪಲ್ಲಪರಿ ಅಂದ ಅಂದ ನೋಡ್ ಕಟ್ಟಿ ಮನ ಎಂತೆಿ
ಹಾ
ನಾ ಎಲ್ಲ ಕಟ್ಟಿ ಮನೆ ಮತ್ ದಾರಿ ಮನ ಎಲ್ಲ ಅಣ್ಣ ತಮ್ಮ್ರ ಏನಾಯ್ತಾರೆ ಏನೋ ತಿಳ್ಕೊಂಡ್ ಬಿಿಟ್ಟಿದ್ದೆ
ಏ ಇಲ್ಲ ಇಲ್ಲ ಹಾದಿಮನಿನೂ ಬರ್ತಾವ ಅಡ್ರೆಸ್ ಹಿಮನಿ ಬೆ್ಯಾಂಕಿ
ಹಾ ಬೆಂಕಿ ಅಂತ ನಮ್ಮ ಕಡೆ ಒಂದ್ ಮನೆ ಅದನು ನಮ್ಮೂರ ನಮ್ಮೂರ್ ನಾ್ ಮೂರ್ದ ಐದ ಕಿಲೋಮೀಟರ್ ಹಚ್ಚಕಕ್ ಒಂದ ಮನಿ ಅದ ಬೆಂಿ ಬೆಂಕಿ ಮನ ಅ
ಹಾ
ಸೂತಮುತ್ತತ ಹಳ್ಳಿ ಅವ್ರ ತಾಲೂಕುನ ಒಂದೇಓದ್ ನೋಡ್ ಬೆಂಕಿ ಮಿ
ಅದು ಒಂದೇ
ಅದು ಒಂದೇ ಅದ್ರ ಬದ ಇಲ್ ಮನೇ ಕೇಳಜ್ ಅಂದ್ರೆ ನೀವು್ದೇ ನಿ ಂದು ನಮ್ಮ್ ಆಕಾ್ ಒಂದು ಹೋಗಬದು
ಹಾ
ಅದ್ರ ಬಾ ನಿಮ್ದೇ ಕೇಳಿದಾವ ನೋಡ್ರ ಮಿ ಅಂಬಲ್ಲ
ಏ ಇಲ್ಲ ನಮ ಅದ ನಮ್ ಸೈಡ್ ಜಾಸ್ತಿ ಅದಪ್ಪಾ ನಮ್ ಸೈಡ್
ಹಾ ಜಾಸ್ತಿಾರ
ಹ್ಮ್ ಜಾಸ್ತಿ ಅದಾರ ಹಂಗೇನಿಲ್ಲ
ಹ್ಮ
ಆದಿಮನಿನೂ ಬರ್ತೈತಿ
ಹಾ ಅವು ಮನೆಗಳು ಅಂತ ಅವ್ರವರು ಸಪ್ರೇಟ್ ಸಪ್ರೇಟ್ ಇರ್ತಾವ ಬಿಡು ಹಂಗೇಏನಿಲ್ಲ
ಹ್ಮ್ ಆದಾದಿಮನಿ ಕುಲ್ಕಾಣಿ ಅದು ಇದು
ಹಾ ಕುಲಕರಿನ ತೆರೆ ಇರ್ತ ಬಿಡ ಅವರು ಸಪ್ರೇಟ್ ಸಪ್ರೇಟ್
ಸತ್ಯನ್ ಬಾತರ ಅದ್ ಹೇಳಿ
ಹಾ
ಮತ್ಲಿಂಗು ಏನ್ ಹೇಳ್ಸಿರಿ ಎಲ್ಲ ಸಮಾಚಾರ ಎಲ್ಲ ಆರಾಮಲ್ಲ
ಮತ್ತೇನರಾ ಫ್ರೆಂಡ್ಸ್ಗಳ ನೆನಪಿ ಕೊರಿಕ್ೈ ಇದೇ ನಂಬರ್ ಇರುತ್ತ ನೋಡ್ರಿ ಯಾಗ ುಲಐ ರ ಕಚರಿ ಗಗೆಳರಿಗು
ಎರ ಎರಡು ಅದ ನಂಬರ್ ನು
ಹ ಇಲ್ಲ ಇ ಇದು ನಂಬರ್ ಬೇರೆ ಇದ್ದ ಇದೇ ಇರ್ತ ನೋಡ ಅವವಾಗ ಇವಾಗ ಕಾಲ್ ಮಾಡಿ ಇದ ಇರೊಳಗ್ ಮಾತಾಡ ಇದಿದ್ರರು
ಹ್ಮ ಮೊನ್ನೆ ಒಂದಿತ್ತಲ್ಲಾ ನಿನ್ ಹತ್ರ
ಹಾ ಅದನದ್ುವರಿ
ಹ್ಮ್
ಅದು ನಂದು ಒರಿಜಿನಲ್ ನಂಬರ್ ಇದು ಇದು ಸಪ್ರೇಟ್ ನಂಬರ್ ಇದೆ
ಓ ನೀವು ಬಾರಿ ಬಿಡ್ರಿ ಮೇಂಟೇನ್ ಮಾಡ್ತೀರಿ ಎರಡ್ ಎರಡ್ ನಂಬರ್
ಸುಮ್ಮನ್ರಿ ಹಂಗೆಯಾಗದು ನಿಮ್ಮ ಮನೆ ಹಂಗೆ ನಮ್ ಗೆಳೆಯರಿಗೆ ಆಗದು
ಇದು ಈ ನಂಬರ್ ಇದೆ ಫಸ್ಟ್ ನಾನು ನಿಂಗ ಫೋನ್ ಮಾಡಿದ್ದು
ಹಾ ಇದು ನಿಮ್ ಸಲ ತೆಗಿದ ನಂಬರ್ ಇದು
ಅದೇ ಅಂದೇನ ನಂಬರ್ ಇವತ್ ನೋಡ್ದ ಹೊಸದು ಅದಕ್ಕ ಅಂದೇನ ಇದ ಯಾವ್ದಪ್ಪ ಅಂತ
ಈ ನಂಬರ್ ಯಾವಾಗ ಭ ಅವ್ನ್ ಹತ್ರರಲ್ದು ಸುಮ್ನೆ ಇ ನಿಮ್ ಸಲದ ಮಾಡಿದೆ ನಂಬರ್
ಓಕೆ ಓಕೆ ಲಿಂಗೋರಿ ಓಕೆ
ಯಾವಾಗ್ರ ಕುಲ ಇದ್ದೀರಂದ್ರೆ ಇದಕ್ಕೆ ಹಚ್ಕೊತ ರಿ
ಹ್ಮ್ ಹ್ಮ್ ಓಕೆ ಅಚ್ಚಿತಿವಿ ನೋಡಿ ಇದಕ್ಕೆ
ಹಾ ಆಯ್ತ ಅವ್ರ ಕೆಲ್ಸದೋ ಅಲ್ಪ ಸ್ಲ್ಪ ಆಮೇದಸ್ತಾನ
ಒಂದ ಎರಡ್ ನಿಮಿಷ ಬಿಟ್ಟು ಹಚ್ತನ ನೋಡ ಒ